ಹಲೋ
ಹೇಳಏ್ರಿ
ಹಾ ಕೇೇಳತ್ರಿ
ಹಾ ಕೇಳ್ತದ
ಎಲ್ಲ ಕೆಲ್ಸ ಆ್ರೆ
ಹ್ಮ ಎಲ್ಲ ಆಯ್ತು ಬರ್ಚೆ ಆಗ ತ್ರೀ ಅಷ್ಟ ಮಾಡಕ್ತಾರ ಇವ್ರ ಬಂದ ನಮ ತಮ್ಮ ನಮ್ ಕಕ್ಕನ್ ಮಗನ್ ಕರದೇವ್ರಿ ಅವ್ನು ಬಂದನ್ರರಿ ಅವನು ಮಾಡಕತ್ತಾನ ಅವರ ಅಜ್ಜಿ ಬಂದ ಆದ್ರಿ ಭೂಮಿ ಕಂತ ಹೇಳಿದಿದ ಇದ್ಲಲ್ರರಿ
ಹಾ ಹಾ ರೀ
ಅವ್ರಜ್ಜಿ ಬಂದಾಡ್ರಿ ಅವ್ರ ಅಜ್ಜಿಗೆ ಒಂದ್ ಸ್ವಲ್ಪ್ ಕಳಸ್ಬೇಕ್ರಕಿ ಕಾಲ್ ಬರಲ್ಲ ಬರಕ್ಕೆ
ಹ್ಮ ಹ್ಮ್
ಹ್ಮ್ ಅದಕ್ಕೆ ಕ ಅಲ್ಲಿಗೆ ಕಳಿಸಿದ್ರಾಯಯ್ತು
ತಂತ
ಹ್ಮ್ ಅಲ್ಲಿಗೆ ಕಳಸ್ತೀರ ನಾ ಅಷ್ಟ
ಹ್ಮ್ ಅಪ್ಪ್ರಿಗೆ ಅಂಕಲ್ಾರಿಗೆ ಆರಾಮಾಗ ಅಂದೆ
ಹ್ಮ್ ಆರಾಮಾಗ್ಯದ್ ನೋಡ್ರಿ
ಹ್ಮ್
ಕಡಿಮೆ ಆಗ್ಯ ಅದಾ ಇವಾಗ ಕೊಟ್ಟಾರ ಟ್ಯಾಬ್ಲೆಟ್ ಅದು
ಹೌದೌದ್ರಿ
ನಾಷ್ಟ ಮಾಡಿ ಕುಂತಾರ
ಹ್ಮ್ ಅಂಗಡಿ ಒಬ್ತಾರೇಏನ್ರ
ಹ್ಮ್ ಅಂಗಡಿಗ್ ಹೋಗ್ತಾರರಿ ಇವಾಗ ಆರಾಮ್ ಇಲ್ಲ ಒಂದೆರಡು ದಿನ ತಮ್ಮನೆ ಕೂಡಕ್ಕೆ ಬರವಲ್ದಿ ಒಟ್ಟ ಅದು ಮದುವೆ ಕಡೆ ಕಡೆ ಒಡ ಆಡಾರ ಅಲ್ದಾಗ ಆಗ್ಬಿಟ್ಟ ಹಿಂಗೆ ಅದು ತಿಂಡಿ ಜಾಸ್ತಿ ರೀ ಅವ್ರಿಗೆ
ಹೌದೌದಪ್ಪ
ಹ್ಮ್
ನಾವವು ಅಲ್ಲೆಲ್ಲಾ ನೀರ್ ಚೇಂಜ್ ಆಗಿ ಮೈಕೈ ಎಲ್ಲ ಸ್ವಲ್ಪ ತುರ್ಸಿರ್ಸಾಕು ಗಾದ್ರ ಎದ್ ಬಿಟ್ಟವ್ರಿ ಕೈಗೆ ಕಾಲಿಗೆಲ್ಲಾ
ನನಗಗಿದ್ದುರೀ ಕೈಗೆ ಎದಕ್ಕಾಗಿದ ಮದ್ವೇನು ಗುಳ್ಳೆ ಸಣ್ಣು ಬರೆಸಲ್ ಟೈಪ್ ಆಗಿ ಎಲ್ಲಾ ತಿಂಡಿ ಆಗಿ ಕೈಯಲ್ಲಿ ಇದಾಗಬಿಟ್ಟಿತ್ತು ಎಲ್ಲರೂ ನಿನ್ಗೆ ಇದಾಗ್ಯದ ಹೋಗು ತೋರ್ಷ ಬರ ಅಂದ್ರ ನಮ್ ಕಕ್ಕ ಏನ ಇಲ್ಲ ಅದು ಇನ್ಫೆಕ್ಷನ್ ಆಗೇತೆ ನಾವ ಒಂದ್ ಮಲಮ್ ಕೊಡ್ತನಿ ಆಚಿಗೆ ಕಮ್ಮಿ ಆಗತ್ತ ಅನ್ರಿ ಅತ್ ಸ್ವಲ್ಪ ಮೆಡಿಕಲ್ ಮಾಡಿದ್ನಾರಿ ಅವಾಗ
ಹಾ ರೀ
ಅಷ್ಟ್ ಹೇಳಿದ್ನ ಆಯ್ ಕಕ ನೋಡಂಬ ಕೊಡು ಕಮ್ಮಿ ಆಗಿಲ್ಲ ಅಂದ್ರೆ ಐಚೂರ್ಗ್ ಹೋಗ್ತೀನಿ ನಾನ ಅಂತಾನನೆ ಕೊಟ್ಟ ನೋಡ್ರಿ ಎಲ್ಲಾ ಮಾತ್ ಬಿಡತ್ರರದು
ಹ್ಮ್ ಹ್ಮ್ ಮಲನ್ ಕಾಯ ಆಯ್ತಲ್ರಿ ಹಮ್ಮ ಮಾಹತಿ ಅತ ಮಲ್ಲ ಹ್ಮ
ಹ್ಮ್
ನಂದೆಲ್ಲಾ ತೋಸಮ ತೋರ್ಸಮ ಅಂತ ಅಂದ್ರರು ನಾನೇ ಅಷ್ಟ ಇದು ಮಾಡ್ಕೊಂಡಿಲ್ಲ
ಏನ್ ಸಣ್ಣವೇವ ಏನ್ ಗುಳೆ
ಸಣ್ಣವೇ ಅವು ಕೈತೊಂಬ ಬಳೆ ಹಾಕೊಂಡಿದ್ನಿ ಅಲ್ರರಿ
ಆ ಅಂದ್ರೆ ಬೆಳಿಗಿ ಸ್ವಲ್ಪ್ ಮೀಂದಿ ಇನ್ಫೆಕ್ಷನ್ಗನ್ ಹಾಗೆ ಒಂದ್ರಿ ನನ್ಗ ಮೀಿಂದಿದೆ ಆಗ್ಯದ ನ್ನ್ ಅನಕತ್ತಿದ್ರು
ಹಾ ರೀ ಅದೇ ಒಂದ್ ಸೊಳ್ಳೆ ಕಡದ್ರನು ಮ್ಯಲ್ ಮಲ್ ಕೋತಿದ್ವಲ್ಲ ಸೊಳ್ಳೆ ಕಡದ್ನು ಅವನು ತುರ್ಸಿ ತುರ್ಸಿ ಅದ್ರಾಗ ಒಂದ್ ಕಡಿತ ಅಂದ್ರೆ ಮೈಲಾ ತಿಂಡಿರಿ ನನಗ
ಹ್ಮ್ ಹೌದ್ರು ಒಬ್ಬಬ್
ಹ್ಮ್ ತುರ್ಸಿ ತುರ್ಸಿ ಎಲ್ಲಾ ಗಾದ್ರಿ ಮಾಡ್ಕೊಂಡ್ ಬಿಡ್ತೀನಿ ಮತ್ ತಿ ಬಳಿ ಒಂದಿಷ್ಟು ಅಕೌಂಟ್ ಇದ್ನೆನಾ? ಕುದಗಾಗ್ಯವ ಏನ್ ಮಾಡವಾ? ಅದ್ರ ಫುಲ್ ಎಲ್ಲಾ ಕೈಯೆಲ್ಲ ಅಯ ಬಿಟ್ಟದ ಏನಾಗಿ ಆ ಕರೆಗೆ ಅನ್ನದ
ಹಂಗೆ ಆಗತ್ರಿ.
ಹ್ಮ್ ಅದ್ರಂಗ ನನ್ ತುರ್ಸಿದ್ನಂದ್ರೆ ಸಾಕ್ರ ಸ್ವಲ್ಪ ಗಾಬ್ರಿ ಎಲ್ತು ಅಂದ್ರ ಅಕ್ಳಗಟ್ಟ್ದಂಗ ಆಗಬಿಡ್ತದ ಮೈಯೆಲ್ಲ.
ಹಂಗೆ ಆಗತ್ರಿ ನನ್ಗ ಹಂಗೆ ಆಗಿ ಮತ್ತೆ ಕೈಯ ಎಲ್ಲಾ ಆಗ
ಹ್ಮ ಹೌದು
ಎರ ಕೈಗ ಅಷ್ಟ ಆಗಿದ್ರು ಮತ್ತೆ ಎಲ್ಲಿ ಆಗಿ
ಹ್ಮ್ ಹ್ಮ್ ನಂದಲ್ರಿ ಒಂದ್ ಬಲ್ಗೈ, ಒಂದ್ ಬಲ್ ಲ್
ಅರಿ ಇಲ್ಲರಿ, ಎಲ್ಲಾ ಸಲದು ಹೆಂಗಂದ ಶಾಲೆಗೆ ಶಾಲೆಗೆ ಹೋಗಷ್ಟೆ ಕಮ್ಮಿ ಆದ್ರ ಸಾಕನ್ ಮತ್ತೆ ಹುಡುಗರು ಏನಾಗ್ಯವ್ ಏನಗ್ಯವ ಅಂತ ಕೇಳ್ತವ್ರೀ.
ನಿಜ ಹಂಗೆ ಮೇಡಮ್ ಕಾಲ ಆಕ್ರಿ ಹಿಂಗಗದಲ್ಲ ಅಂತ ಅಂದ್ರು ಇಲ್ರಿ, ಅದ ತುರ್ಸಿ ತುರ್ಸಿ ಅಲರ್ಜಿಗ ಮಾಡ್ಕೊಂಡಿನ್ ನೋಡ್ರಿ ಅಂತ.
ನನಗಂಗೆ ಕರ್ಗ್ ಆಗ್ತವ್ರಿ ಆವ್ ಕಾಲು ತುರ್ಷಿ ತುರ್ಸಿ.
ಹ್ಮ್
ಇಸು ಬ ಆದಾಗ ಹೆಂಗ ಆಗತದ ಒಂದ್ ಬಟ್ ತಂತ್ರ ಹಂಗ ಆಗ್ಬಿಟ್ಟದ.
ಅದಕ್ಕೆ ಬೇಸ್ ನೋಡ್ಕೊ ಹೆಳವ ಇನ್ನೊಂದಿಟ್ಟು ತುರ್ಸ್ಕೋಬೇಕಕ್ಲ್ ಚರ್ಮಾರ ಕೀತ್ ಬರ್ತಿತ್ತು.
ಅಂತ ಅಂದ್ರ ಇಲ್ರಿ ಹಂಗೆ ಆಗತ್ ನೋಡ್ರಿ ನನಗ್ ಅಂತ್ ನಾನು ಮತ್ ಇಲ್ಲಿ ಮನಿ ಬಾಜುನು ಕೇಳಿದ್ರು ಆದ್ರೆ ಕೂತಿರ್ತಿವಲ್ಲಾ ಕಾಲ್ ಇಳೆ ಬಿಟ್ಕಂಡು. ಮಾತಾಡಿದ್ ವೀಣಾ ಕಾಲಿಗೆ ಏನ್ ಮಾಡ್ಕೊಂಡೆ ವೀಣಾ? ಕೇಳಿದ್ರು ಇಲ್ರಿ ಆಂಟಿ ಅಲರ್ಜಿ ಆಗೆದ್ ನೋಡ್ರಿ ತುರ್ಸ್ಕೊಂಡ್ ಹೆಂಗ್ ಮಾಡ್ಕೊಂಡ ಅಂತ ಅಂದೆ. ಅವರು ಚೊಲೋ ಮುಡ್ಕೊಂಡಿ ಹೇಳವ್ವ.
ಹಂಗೆ ಆಗತ್ರಿ
ಹ್ಮ್
ನನಗ್ ಇನ ಏಸ್ ಮಂದಿ ಕೇಳ್ತಾರೆ ನನಂಗ ಆಗ್ಯದ ಇನ್ ಸ್ವಲ್ಪ ತೋಗುಲ್ ಸುಳ್ಯ ಕತ್ತದ ಇನ ಹೋಸ್ರು ಕೇಳ್ತಾರ ಅಡಿಗ್ಯರು ಅವರು.
ಹೌದ ಹೌದು.
ಅಂದ್ರಾಗ ಅಡಿಗ್ಯರ ಕಣ್
ಹಾ
ಒಂದು ಕಣ್ಣು ಸ್ವಲ್ ಬಾತ್ ಬಿಟ್ಟಿತ್ತು, ಕಣ್ಣು ಕಣ್ಚಿಕ್ಲಿ ಆಗಿ ಒಂದು ಹದ್ನೈದ ದಿನ ವಗ್ದರ ನೋಡಿ.
ಅಪ್ಪ ಆತ ಎಲ್ಲಾದ್ರೂ ಕಣ್ಣಿಗಾಗ ಬಂದ್ರಿ.
ಹದ್ನೈದು ದಿನ ರೀ ಹಿಂಗೆ ಇಡ್ಕೊಂಡು ಕುಂತು ಸಾಕ ಆಬಿಟ್ಟಿತ್ತು ಕಣ್ಣು.
ಹೌದು ನೀರ್ ಕಟ್ಟಿದ್ದು ಕಣ್ಣ ತಗ್ಯಕ ಬರಂಗಿಲ್ಲ ಅದ್ರಾಗ.
ಹ್ಮ್ ಹೆಂಗೆ ಆಗುತ್ತೆ.
ಬತ್ವಿ. ರಜೆ ತರಿತು . ಮನ್ಶುನ್ ದೆ ಕೆನು ಆಗ್ಬರ್ದು ನೋಡ್ರಿ.
ಆರಿ
ಮನುಷ್ಯನ್ ದೇಹಕ್ ಏನು ಆಗ್ಬಾರ್ದ್ ಅಂತೀನಿ.
ಆದ್ರೂ ಅದ್ರ ಮೇಲೆ ಕೈ. ಕಮಿಯಾಗತ್ತಾನ.
ಹ್ಮ್ ಸ್.
ಅದ್ರಾಗ್ ನನ್ಗ ಒಂದ್ ಸ್ವಲ್ಪ ಅದ್ರು ಜಗ್ಗಗಿ ಆಗ್ಬಿಡ್ತದ್ರಿ ಜಲ್ದಿ ಕಮ್ಮಿನೇ ಆಗಲ್ಲ.
ನನ್ಗೂ ಹಂಗೆ ನೋಡ ನೀನಾ ಹಸೀಮೈ ಅಂತರಲ್ಲ ಏನ್ ಬಿದ್ರು ನಂಗೆ ಒಟ್ಟಗಿಲ್ಲ.
ಅಂದ್ರೂನು ಜಾಸ್ತಿ ಜಲ್ದಿ ದೌಕ್ನೀಗು ಹೋಗಲ್ಲ ರಿ ನಮ್ಮ್ ಪ್ರಾಣಿ ಅಂತ್
ಹ ಇನ್ನರ ದವಾಕ್ಕನೀ ಅಂದ್ರನ ಅಂಜಿಕ್.
ನನ್ಗ ಇಂಜೆಕ್ಷನ್ ಮಾಡ್ಸ್ಕಕ ಅಂಜಿಕ್ಕ ಅದು ಸ್ವಲ್ ಗುಲ್ಕ್ಲಾಸ್ ಅಂದ್ರೆ ಪೂರ್ತಿ ಅಂಜಿಕ್
ಹ್ಮ್ ಇನ್ನ ಅದು ಇಂಜೆಕ್ಷನ್ ತಗೋ ಇಂಜೆಕ್ಷನ್ ಮಾಡಸ್ಕೊತೇನ. ಗುಳ್ಗಿ ನುಂಗಕ ಬರ್ತದ್ ನನ್ಗ ಆಟೋಮೆಟಿಕಾಗಿ ಮೈಯಗ್ ಬಂದ್ಬರ್ತದ ಗುಳ್ಗಿ ನುಂಗಿದ್ನ ಅಂದ್ರ ನಾನ್.
ಏ ಗುಳ್ಗಿ ನುಂಗುತ್ರ ಎಸ್ ನಂಗಂದ್ರೆ ಏನ್ ನುಂಗತ್.
ಇಲ್ಲ ಮೊದ್ಲಿಂದ್. ಇಂಜೆಕ್ಷನ್ ಮಾಡ್ಸ್ಕೊತ ಬಂದಿನಲ್ಲ ಅಷ್ಟೊಂದ ದಿನ ಅನ್ಸಲ ಅದ್ ನನ್ ಗುಳ್ಗಿ ಹಾಕಂದ್ರ ಸರಿಯಾಗಿ ಊಟ ಮಾಡಂಗಿಲ್ಲಲ್ಲ ಅದ್ ಮೈಗ ಹತ್ತಿ ಬಿಡ್ತಾದ್.
ಹ್ಮ್
ಅದಕ್ಕೆ ಆಟೋಮೆಟಿಕ್ ಆಗಿ ಮೈಯ ಬಂದ್ಬಿಡ್ತದ ನಂದ್.
ಹೌದು ಹೌದ್ರಿ.
ನೀವ್ ಫುಲ್ ಫ್ಯಾಟ್ ಆಗಬಿಟ್ಟೆ ನಾನಂತು ಡ್ರಸ್ ಎಲ್ಲ ಹೊಲ್ಗಿ ಸಕತ್ ಬುಟಿಕ್.
ನಂದ ಏನ್ ಕೇಳ್ತರಿ ನಿನ್ನ ಅವ್ರ್ ವೈನಿ ಮನೆಗ್ ಹೋಗಿವವಲ್ಲ. ಯಾವ ನೀ ಫಸ್ಟ್ ತೆಳಗಾಗು ನೀನ್ ಮತ್ತೆ ಜಲ್ದಿ ಕಟ್ ಟ ಆಗಲ್ ಬಿಡ ಅ ಇವ ಆಗ್ಲಿಕಿಲ್ಲ ನಿಮ್ಮನೆ ಗೆಳ ಬಳ ಅಂತೇಳ್ ಬನ್ನಿ.
ಹಾ ಅಷ್ಟೇ ನಾಗೇ ಟೈಮ್ ಆಗೇತ್ ದಪ್ಪ ತೆಳಗೆ ಏನ್ ಸ ಸ ಅದ ಇದನ್ನೇ ಇರಲ್ಲ ಸುಮ್ ಮಣೆಯರ್ ಯಾವಾಗ್ ಓಡಿ ಬರ್ತದ ಒಂದ್ ಎಣ್ಣೆಗೆ ಒಂದ್ ಗಂಡು ಅಂತ ಇದ್ದೇ ಇರ್ತಾನ.
ಹ್ಮ್ ಹೌದ್ರಿ.
ಅಷ್ಟ ಟೈಮ್ ಕೂಡಿ ಬಂದಾಗ ಆಗುತ್ತ.
ನಾನು ಹುಟ್ಟಿದಾಗಲಿಂದ್ ಇಷ್ಟ್ ದಪ್ಪ ಇದೀನ್ರಿ ಹುಟ್ಟಿದಗ್ಲಿಂದ ತೆಳ್ಳಗ ಆಮೇಲ್ ದಪ್ಪ ಆಗಿಲ್ಲರೀ ನಾನ್ ಹುಟ್ಟಿದಾಗ್ಲಿಂದಾನ ದಪ್ಪೀನ್ರೀ. ಹಾಗಾಗಿ ನನ್ಗ ಏನ್ ನನ್ಗೇನ್ ಅನ್ಸಲ್ಲ ಇವ್ರೆಲ್ಲ ದಪ್ಪ ದಪ್ಪ ಪ್ಪಂತ.
ಹೌದೌದ್ರಿ.
ತೆಳ್ಗಗ್ ತೆಳ್ಗ ನಾ ಅದ್ ಈಗನೇ ಒಳ್ಳೆ ರಂಗೆ ಊಟ ನೋಡ್ತೆ ಕಡೆಮೆರಿ ನಂದು.
ಹ್ಮ್
ಆದ್ರೂನು ತೆಳ್ಳಗ ಆಗವಲ್ಲ ನೋಡ್ರಿ
ಹ್ಮ
ಅದ ಆಪ್ರೇಷನ್ ಆಯ್ತ್ರತ್ರಾ ಕಿವಿ ಆಪ್ರೇಷನ್ ಅವಾಗರ ತೆಳಗಬಕ್ಲ್ರೀ ಅವಾಗ ಗುನ ಆಗಿಲ್ ನೋಡ್ರಿ
ಯಾರ್ದ ನಿಮ್ಮದ್ರೆ
ಹ್ಮ್ ನಂದ ಕಿವ ವ್ಯಾಪುರ್ಷನ್ ಆಯತ್ರಿ
ಹ್ಮ್ ಹ್ಮ್
ಕಿತ್ವಾಗ ಹೋಲ್ ಆಗಿ ಫುಲ್ ಬರೆ ಕಡತಿತ್ತು ಕಟ್ ಕಟ್ ಇರಬಿ ಈ ಕಡದಂಗ ಹ ಉುಳ ಕಡೆ ಕತ್ತತ್ ಬಿಟ್ಟಿತ್ರಿ ಹುಳ ಕಡೆ ಕಾಣಂತತ್ ಹೋಗ್ಬಿಟ್ಟದ್ರಿ ಹ್ಮ್ ಕಡ್ಕೋಂತ ತೋಗಿ ಕಿವ್ಯಾಗ ಹೋಲ್ ಬಿಳಿಸಬಿಟ್ಟದ
ಹ
ಹ್ಮ ಬಿಳಿಸಿ ಆಯ್ತು ಕಿವಿ ಬಾನೆ ಇನ್ನು ಕಿವಾಗ ಎಣ್ಣೆ ಹಾಕಿದ್ರರು ಬಾಯಾಗ ಬರದು ಹಂಗೆ ತ್ರಾಸ ಆಗ್ಬಿಟ್ಟಿತ್ತು ಫುಲ್ಲು ಕಿವಿ ಕೈ ಹತ್ ಬಿಿಡ್ತಿತ್ತು ಕಿವಿಯಿಂದ ಎಲ್ಲಾ ಏಕ್ಂತ ಹೇಳರದು
ಹೌದೌದು
ಇಲ್ಲಿಂದ ಎರಡು ಕೈ ಬಾಯ್ತಿತ್ತು ಕಿವಿಯಲ್ಲೆಲ್ಲಾ ಬಾತ್ ಬಿಡ್ತಿತ್ತು ಕಿವಿ ಎಲ್ಲಾ ತ್ರಾಸ ಆಗಿ ತೋರ್ಸಿದ್ರಲ್ಲ ಆಪರೇಷನ್ ಮಾಡ್ಲೇಬೇಕಂತಂದ್ರದ ಅವರು ಕೊರೋನಾ ಟೈಮ್ ಅಲ್ಲಿ ನೋಡ ಅವಾಗ ಆಯ್ತು ನನ್ನ ಆಪ್ರೇಷನ್
ಹ್ಮ್ ಹ್ಮ್
ನ್ನ ಕೊರೋನಾ ಬಂದಿದ್ದಿಲ್ಲ ನಂದ ಆಪ್ರೇಷನ್ ಆಗಕ ಕೊರೋನಾ ಬಂದ್ಬಿಡ್ತು
ಚನ್ನ ಇದ್ದೇ ಅಲ್ರರಿ
ಹ್ಮ್ ಇನ್ನು ಕೊರಾನ ಇದ್ದಿದ್ದಿಲ್ಲ ರೀ ಹೋಗೋದೇನ್ ಬಸ್ಸಿಗೆ ಹೋದ ರರಿ ಬರ ಕ ಕಯತ್ ಬಸ್ ಬಂದಾಗ ಅಂದ್ರೆ ಅಲ್ಲೇ ಸರ್ ಹೋಗ್ಬಿಟ್ಟೇರ್ ನಮ್ ದೊಡ್ಡ ಮುಂದ್ ಮನ್ಯಾಗ
ಹ್ಮ್ ಹ್ಮ್
ಇಲ್ಲಾ ಯಾರಿಲ್ಲ ಅಪ್ಪ ಇಲ್ಲ ದೊಡ್ಡಮ್ಮ ನಮ್ಮ್ ಅಣ್ಣನೇ ಆಪರೇಷನ್ ಮಾಡ್ಸಿದರಿ ಇತ್ತ ಬಿಟ್ಟು ಬಂದ್ಬಿಟ್ಟತ್ತ ತಮ್ಮ ಬಿಟ್ಟು ಬಂದ ಅಮ್ಮ ಅವ ದೊಡ್ಡಮ್ಮ ನಮ್ಮಣ್ಣ ಮಾಡಸಿ ಮನೆಗ್ ಕರ್ಕ ಅಂದ್ರೆ ಅಪ್ಪ ಮಾಡ್ಸ ದಿನ ಬಂದಿದ್ದ ಆಪರೇಷನ್ ಮಾಡ ದಿನ
ಆ
ಬಂದು ಮಾ ಕಕ್ಕಪ್ಪ ಅ ಬಂದು ಬ ಬಂದ ಆಾಗಿದ್ು ಅಷ್ಟೊತ್ತಿಗೆ ಬಂದ್ ಮಾತಾಡ್ಸಿ ಬಿಟ್ಟು ಬಂದ್ರು ಮನಗೆ ಆಯ್ತಮ್ಮ ಎಂದನೊಂದನ್ ಕಾರ್ ತಗೊಂಬಂದ ಕರ್ ೊಂಡತಂದ್ ನಮ್ ದೊಡ ಮಾಹಿತಿ ಇಲ್ಲಿ ನ ಅವ್ರು ದ್ ಮೂರ್ ದಿನ ಐದ್ ದಿನ ಬಿಟ್ವಾ ಹತ್ತು ದಿನ ಬಿಟ್ವಾ ಅಂತ ಹೇಳಕತ್ಬಿಟ್ರಲ್ಲ ಎಲ್ಲಿ ಡಾಡಿಕನ್ ಕುಡ್ತರಿ ಇಲ್ಲ ಇರ್ಲ್ಲ ಅಂತ ಒಂದ ತಿಂಗಳು ಅಡೆ ಕ ಎಟ್ಕೊ ಬಿಟ್ಲ ನಾನು ಹ್ಮ್ ಒಂದ್ ತಿಂಗ್ಳ ಅಲ್ಲೇ ಗ್ಲುಕೋಸ್ ಕೈಯಾಗ ದಿನ ಅಮ್ಮನೆ ಇಂಜೆಕ್ಷನ್ ಹಾಕಳ ನೋಡ್ರಿ. ನಮ್ ದೊಡ್ದಮ್ ನಮ್ ನಮ್ಮ ಅಣ್ಣನ ಹಾಸ್ಪಿಟ್ಲ್ ಸಣ್ಣ ತವರ್ ಮಾಡ್ತಿದ್ನಲ್ಲ. ಆತ ಇದಾಗ. ತಗ್ತಿದ. ತ ಡ್ಯೂಟಿಗ್ ಬೆಳಗ್ಗೆ ಲೇಟ್ ಟೈಗ್ ಬರ್ತಿದ್ದಾ ಯ ಅಮ್ಮನೆ ಯ ಹೇಳಿ ಕೊಟ್
ಹ್ಮ್.
ಆಗ್ಬಿಡ್ತಿಲ್ಲ ಇಂಗಲ್ಕ ಇದು ಇಂಜೆಕ್ಷನು.
ನಂದು ಏನ್ರೀ ಫಸ್ಟ್ ಪ್ರೆಗ್ನೆನ್ಸಿ ಇದ್ದಾಗ ಮೂರ್ ತಿಂಗ್ಳೇನ ಇತ್ತ ಅವಾಗ ಬಲ್ಕ್ ಇಲ್ಕಿವಿರಿ. ಬರೇ ಸೋರೋದ ಸೆರದರಿ. ಕಿವ ಅಂತದ್ದು.
ಇಲ್ಲ ರೀ ಅದು ಪ್ರೆಗ್ನೆಂಟ್ ಇದ್ದಾಗ್ ಒಬ್ರಿಗಿ ಸೋರ್ತದಂತ್ರಿ ನಮ್ ಆಂಟಿಗ ಹಂಗೆ ಅಡ ತನ ಸೋರ ನೋಡ್ರಿ ಈಗ ಏನ್ ಬ್ಯಾಕ್ ಕಿವಿ ಬ್ಯಾನಿನೇ ಇಲ್ಲ ನೋಡ್ರಿ.
ಹೌದಲ್ರಿ ಅದು ನಂದು ಐ ಇತ್ತು ಆಹ ಫುಲ್ ಸೋರ್ತಿತ್ರಿ ಒಟ್ಟ ಅಂದ್ರ ಯಪ್ಪ ನೆನ್ಸ್ಕಂದ್ರ ಜೀವ ಜಲ್ ಅಂತದ. ನಂತರ ಆತ್ತು ಮತ್ತ ಲಿಂಗಸೂರ್ಕ್ ಹೋಗಿ ತೋರ್ಸ್ ಕೊಮಂದ ಆಬ್ ಮತ್ ಕಿವಿ ಒಣಗಕ ಹಿಟ್ಟಿನ ಗುಳಗಿ ಅವೆಲ್ಲಾ ಕೊಟ್ಬಿಟ್ಟಿದ್ರು. ಅದನ್ನೆಲ್ಲೊಂದ್ ಸರಿರಿ ಹ.
ಮಾಡ್ ತಷೆರಿ.